ಹಲೋ ಹಾ ಅಣ್ಣಾ ಆರಾಮಾ? ಹ್ಮ್ ಆರಾಮ್ ಏನ್ ಎಲ್ಲಿದ್ದ ಹೊರ ಹೊರಗಡೆ ಹೊಂಟಿದ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
ಹೌದಾ ಅದೇ ಸೌಂಡ್ ಬರ್ತಿತ್ತು ಬರ್ಲಾತಿತ್ತು ಅದಕ್ಕೆ ಅಂದ
ಹೌದಾ ಗಾಳಿ ಬಾಳದಣ್ಣ ಮಳೆ ಇಲ್ಲ ಏನಿಲ್ಲ ಸುಮ್ಮ್ ಮಾಡಾಗದ
ಆಸ
ಹಾಣ
ಇದು ಆಷಾಡ ಅಲ್ಲ
ಹೌದಣ್ಣ ಬಾಳ ಒಟ್ಟೆ ಮಳಿ ಅಂದ್ರೆ ಇಲ್ಲ ಬರೀ ಗಾಳಿ ಅವ
ಅ ನಸ
ಹ್ಮ ಎಲ್ಲಾ ಹಾಕಿವೋಣ್ಣ ಹ್ಮ ಮಾಡ್ತವಣ್ಣ ಹೊಲ್ಲ ಹತ್ತೆಕರೆ ಆದವಣ್ಣ
ಹೌದಾ
ಹ್ಮ್ ಹತ್ತು ಎಕರೆ ಎಲ್ಲಾ ಹತ್ತ ಎಕರೆ ಇದು ಯಏಳ ಎಕರೆ ಬೀಜ ಇದು ಹತ್ತಿವಲ್ಲ ಹತ್ತಿ ಅಷ್ಟೇ ಹಾಕಿವಿ
ಹ್ಮ
ಹ್ಮ ಹಯ್ಕಿದೆಲ್ಲ ಬತ್ತಾಗಕ್ತೇವಿ
ಭತ್ತ
ಹ್ಮ್ ಭತ್ತ ಹಾಕ್ತಿವಿ ಅದಕ್ಕೊಂದು ಬೀಜ ಹಾಕಿವಿ
ಮನ್ಯಾಗ ಮಾಡದ್ರ
ಮನ ಮಾಡೋರ ಅಪ್ಪ ಅಮ್ಮ ಇದಾರಲ್ಲ ಇಬ್ರು
ಇಬ್ರೆ
ಹ್ಮ್ ಅಪ್ಪ ಅಮ್ಮರ ಮಾಡತಾರೆ ನಾನು ಒಂದ್ ಏನ ಎಣ್ಣೆ ಗಿನ್ನೇ ಹೊಡೆಯೋದ ಗೊಬ್ಬರಿ ಗೊಬ್ಬರಿ ಇತ್ತಂದ್ರೆ ಏನ ಕೆಲ್ ತಂದ್ರೆ ಇವ ಕೆಲ್ಸ ನನ್ ಕರ್ಕೊಂತಾರ ಹ್ಮ್ ನಾ ಹೋಗ್ತೇನೆ ಉಜಲ್ಲ ಕಸ ಗಸ ತಗಸೋದ ನೀರ್ ಕಟ್ಟದ ಅವ್ರು ಮಾಡ್ಕೊಂತಾರ ಹ್ಮ್
ಹೆವಿ ಆಗ್ತಡಪ್ಪ
ಹ್ಮ್ ಎವಿ ಎವಿ ಆಗತ್ತ ಅಣ ಹಾ ಅಣ್ಣ
ಅಪ್ಪ ಅಮ್ಮ ಯಾರಲ್ಲ ನಿಮ್ಮ ಅಣ್ಣಂಗ ತಮ್ಮ ಇಲ್ಲಾನ
ಈಗ ತಮ್ಮ ಇದ್ದ ಅಣ್ಣ ಅದು ಅತ್ತ ಇವಾಗ ಎಂಟನೇ ಒಂಬತ್ತನೇ ಕ್ಲಾಸ್ ಇದಾನಣ್ಣನ್ನ ಕಡೆ ಮುರಾಜದಾಗ ಸ್ಕೂಲಿಗೆ ಹೋಗನ ಆಕಡೆ ಹಾಸ್ಟ್ಲೆಗ್ಗಿರ್ತಾನೆ
ಆಚೇ ಬಿಟ್ಟಲ್ಲ
ಹ್ಮ ಹ್ಮ್ ಎಲ್ಲಾ ಅಸ್ಲ ತಂಗಿದವ್ರು ಅಕ್ಕದವ್ರು ಎಲ್ಲಾ ಕಡೆ ಇದ್ದಾರ ಅಕ್ಕ ಡ್ಯೂಟಿ ಹೊಂಟಾಳ ಹ್ಮ ತಂಗಿದ್ಲು ಇವತ್ತ ಅಕಂದ್ರ ಬಿ ಎಸ್ ಸಿ ನರ್ಸಿಂಗ್ ಓದಣ ಅದು ನರ್ಸಿಂಗ ಇದು ರಿಮ್ಸ್ಡಾಗ ಕಾಂಟಾಕ್ಟ್ ಬೇಸ್ ಮೇಲೆ ಕೆಲ್ಸ ಇದು ಡ್ಯೂರ್ ಮಾಡಾತಾರ
ಯಾವದ ಗ
ಇದು ಇಲ್ಲ ಇಲ್ಲಿ ರಾಯಿಚೂರ್ದಾಗ ರಿಮ್ಸ್
ರೀಮ್ಸ್ ಹ
ಹಾ ರಿಮ್ಸ್
ಪೇಮೆಂಟ್ ಎಷ್ಟ ಹಂಡ್ರೆಡ್ ಪರ್ಸೆಂಟ್
ಕಾಂಟಾಕ್ಟ್ ಬೇಸ್ ಮೇಲೆ ಪೇಮೆಂಟ್ ಇಪ್ಪತ್ತೊಂದ ದಿನ ಕೊಡಗತಾರ ಅಂತಣ ಕಟ್ಟಾಗಿ ಇಪ್ಪತ್ತು ಬರಕತ್ತವ ಇಪ್ಪತ್ತಿನ ಹದಿನಂಟು ಬರ್ತಾವ ಅಂತ
ಹೌದಾ
ಹ್ಮ್
ಅನಂತವಾಗಿ ಹಾಗಂಗೆ ಮಾಡ್ಕೋಬೇಕು ಪರವಾಗಿಲ್ಲ ಏನ ಏನ್ ಕ ಫಸ್ಟ್ ಸ್ಟಾರ್ಟಿಂಗ್ ಕಾಣಕ್ಟ್ರಿಸಸ್ನಾಗ ಹೋಗ್ಬೇಕು
ಹ್ಮ್ ಅದ್ರ ಮೇಲೆ ಹೋಗಬೇಕಣ್ಣ ಮತ್ತ ಏನ್ ಮಾಡ್ತೀವಾಗ ಹೊರಗಡೆ ಪ್ರೈವೇಟ್ ಮೇಲೆ ಹೋಗ್ಬೇಕಂದ್ರೆ ಮತ್ ಐದ್ ಸಾವಿರ ಹತ್ ಸಾವಿರ ಕೊಡ್ತಾರ ಇಲ್ಲ ಆಗೋದಿಲ್ಲ ಡಬಲ್ ಡಬಲ್ ಡ್ಯೂಟಿ ಮಾಡಿದ ಕೂಡ ಅಷ್ಟೇ ಆಗೋದ ಮ ಒಂದು ಡ್ಯೂಟಿ ಮಾಡಿದ್ರೆ ಅಷ್ಟೇ ಆಗತ್ತ ಅದು ಹ್ಮ್ ಅ ಚಲಗೆ ಅಲ್ಲೇ ಕಾಂಟ್ರಿಕ್ಟ್ ಬೇಸ್ ಮೇಲೆ ಆಯತ್ತು ಅದನ್ನು ಏನಂತಾರಲ್ಲ ಲೀಸ್ಟ್ ಹಾಕಿದ ಲೀಸ್ಟ್ ಆದ್ಮೇಲೆ ಅಮೌಂಟ್ ಕೊಡ್ರಿ ಇಷ್ಟ ಅಷ್ಟ ಒಂದರ ಲಕ್ಷ ಮಾಡ್ಕೊಂತೀವಿ ಹೆಂಗ ಹೆಂಗ ಅಂತ ಹೇಳಾಕೊಂತಿದ್ರು
ಹಾ
ಹ್ಮ್ ಅಯೇ ಇಲ್ಲಪ್ಪಾ ಕೊಡಲ್ಲ ಒಂದ್ ರೂಪಾಯಿ
ಇಲ್ಲ ಅಲ್ಲೇ ಹೋಗಿದ್ರ ಡೈರೆಕ್ಟ್ ಲಿಸ್ಟ್ ಬಂದಿತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇತ್ತಣ್ಣ
ಹಾ
ಅವಾಗ ಕೇಳಿದ್ರ ಅಂತ ಅಪ್ಪ ಹೋಗಿದ್ನಾ ಈ ಅಕ್ಕನ್ ಹೋಗಿದ್ಲು ಹೋದಾಕ ಕೇಳಿದ್ರಂತ ಒಂದವರೇ ಲಕ್ಷ ಕೊಡ್ರಿ ಐವತ್ತು ಸಾವಿರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಮಾಡ್ಕೊಂತೀವಿ ಹಂಗ ಅಂತ ಒಂದ್ ರೂಪಾಯ ಕೊಡಲ್ಲ ಮಾಡ್ಕೊಂಡ್ರೆ ಮಾಡ್ಕ ಕೊಡ್ರಿ ಇಲಂದ್ರ ಹಂಗೆ ಇರ್ಲಿ ಬಿಡ್ರಿ ಅಂತ ಅಂದ್ನ ಅನ್ನು
ಹೌದಾ
ಹ್ಮ್ ಹಂಗೆ ಆಯ್ತ ಹೆಂಗ ನೋವು ಹ್ಮ್
ಏನ್ ಮಾಡಕ್ಕ ಆಗಲ್ಲ ಮತ್ತೆ ಎಲ್ಲಿ ಕಸು ಸಿ ಅಲ್ಲೇ ಸೆಟಲ್ ಆಗಿಬಿಡ್ಬಕ ಲೈಫನಾಗ ಇದ್ರಾಗ
ಏನ್ ಮಾಡಕ್ಕಾಗಲ್ಲ
ಹ್ಮ್ಂ ಹುಕ್ಯಂತ ಇಕೊಂಡು ನಮ ನರ್ಸಿಂಗ್ ಈಗ ನಮಗೂನ್ ಹಂಗೆ ಆಗ್ಯಿದೆ ಅಲ್ಲಿ ಏಳ್ ಏಳ್ ಸಾವಿರ ರೂಪಾಯಿಕ ರಾತ್ರಿ ಎಲ್ಲಾ ದುಡೀತಿವ
ಹ್ಮ್ ಹಂಗಿ ಆಯಬಿಟ್ಟದಣ್ಣ ಒಂದ್ ದಿವ್ಸ ರೆಸ್ಟ್ ಇರ್ಲಾರ್ದ ಹಂಗಿ ಓಡಾಡ್ಬಿಟ್ಟಾಗ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗ್
ಇಲ್ಲ ವ್ಯಾಲ್ಯೂ ಇಲ್ಲ ಈಕ ಸೈಡ್ ನಮ್ಮ್ ಸೈಡ್ ವ್ಯಾಲ್ಯೂ ಇ ಬೆಂಗಳೂರು ಒಂತರ ಆಧಾರಕಾರ್ಡ್ ನಡಿತದ
ಹ್ಮ್ ಆ ಕಡೆ ಬೆಂಗಳೂರದಾಗ ಬರ ಇಪ್ಪತ್ತ ಇಪ್ಪತ್ತೈದು ಸಾವಿರ ಇದು ಸರ್ಟಿಫಿಕೇಟ್ ಕೊಟ್ರೆ ಇಪ್ಪತ್ತೈದು ಸಾವಿರ ಕೊಡ್ತಾರ ಅಲ್ಲ
ಸ್ಟಾರ್ಟಂಗೆ ಮತ್ತೆಮ್ ಏ ಬರನ್ ಬೇಕ ಏನ್ ಬೇಕ ಬೇ ಸರ್ಟಿಫಿಕೇಟ್ ಒಂದಿದ್ರೆ ಇಪ್ಪತ್ತೈದು ಸಾವಿರ ಪೇಮಂಟ್
ಹ ಅದೇ ನಮ್ಮ್ಊರವರುನು ಹೋಗಯ್ಯಾರ ಒಂದಿಬ್ರು ಮೂವರು ಮಾಡಿದ್ರು ಅವ್ರು ಹೋಗ್ಯಾರ ನಿಮ್ಮ ಹೋಗ್ಯಾರ ಇಪ್ಪತ್ತೈದ್ ಸಾವಿರ ಅಂತ ಮತ್ತ ರೂಮ್ ಬಾಡಿಗೆ ಎಲ್ಲ ಅವ್ರ ಕಡೆ ಹ್ಮ್ ಊಟ ಅಷ್ಟೇ ಇವ್ರ ಕಡೆ ನಾವ್ನು ಇವಾಗೆಲ್ಲಾ ಬೇರೆ ಕಡೆ ಡ್ರೈ ಮಾಡಕ್ ಹಚ್ಚೋಣ ಪೊಲೀಸ್ ಅದು ಇದು ಎಲ್ಲಾ ಹಾಕಿವಿ
ಹಾಕಿದೆ
ಹ ಪಿ ಸಿ ಹಾಕೆನಾನ್ಣ ಅದಕ ಮುಂಚೆ ಒಂದ್ ಎರಡು ಟ್ರೈ ಮಾಡಿದ್ನೆ ಒ ಫಿಜಿಕ್ ಇದ್ರ ಫಿಸಿಕಲ್ ದಾಗ ಹೋಯ್ತ ಎಕ್ಸಾಮ್ ಬಂದಿತ್ತು
ಹಾಣ್ಣಾ
ಹೌ ಇದು ಐಟ್ ಎಷ್ಟ ಅದ ನಿಂದ್ ಫೈವ್ ಪಾಯಿಂಟ್ ಸಿಕ್ಸ್ ಅದ
ಹಾ ಆಧ್ವನ್ನಾ ಒನ್ ಸೇವೆಂಟಿ ಅದ
ಒನ್ ಸೆವೆಂಟಿ ಅದಾ
ಹಾ
ಪ ಸಿ ಬಿಟ್ರಲ್ಲಾ ಟ್ರೈ ಮಾಡಿ ಸುಮ್ಮ್ ಅಟೆಂಡ್ ಆಗ್ಬೇಕಕ್ ಎಲ್ಲಷ್ಟಿದ ಲಕ್ಕಿದ್ರ
ಹಾಕನೋಣ್ಣ ನಾನ್ ಇದು ನಾನ್ ಕಲ್ಯಾಣಕ ಇದು ನಾನ್ ಅರ್ಜಿ ಹಾಕಿನಿ ಅರ್ಜಿ ಹಾಕ್ಬೇಕಿತ್ತು ಸಲಲ್ ಮುಗದೈಐತ ಅದು
ಹಾ ಹಾ ಹಾ ಏನಾಗಲ್ಲ
ಹ್ಮ ಇ ಸಿ ಆರ್ ಡಿ ಆರ್ ಬಿಟ್ಟಾರ ಅದಕ್ಕ
ನ ಕೊಟ್ಟೆ ಅಪ್ಲೈ ಮಾಡ್ತಾರೋ ಗರ್ಮೆಂಟ್ ಯಾವ ಹೋದ್ ಯಾಕಂದ್ರೆ ನಿಮ್ ಕಾಷ್ಟಿಗೆ
ಯಾರು ಎ ಕಡೆ ಇರ್ತ ಅಂತ ಹೇಳಕ ಆಗಲ್ಲ ಲಕ್
ಪೃತ್ವಿ
ಹ ಅಣ್ಣ ಹೌದೌದು
ಅದ್ ನೋಡ ಅಯಪ್ಪಾ ನಾವೆಲ್ಲಾರ ಕಾಮಂಗಲಿ ಹೋಗ್ ಅಪ್ಪ ಹೆೇ ಮಾಡ್ಯ ಸೂಪ್ರವೈ ಸೂಪ್ರವೈಜರ್ ಯಾವ್ದ ರಾಯಚೂರು ನ ರಾಯಚೂರು ಮು ಮುನ್ಸಿಪಾಟಿ ಸೂಪರ್ವೈಸರ್ ಆಗ ನೀವು
ಅಬಬ ಸಲರಿ ನ ಮಾತಾನುಣ
ಹಾ ಸಾಲ್ರ ಚ ಸ್ಟಾರ್ಟಿಂಗ್ ಈಗ ಟ್ವೆಂಟಿ ಟೂ ಬರ್ತ್ ಅಂತ ಟ್ವೆಂಟಿ ಸಿಕ್ಸ್ ಟ್ವೆಂಟ ಸಿಕ್ಸ್ ಎಲ್ಲ ಕಟ್ಟಾಗಿ ಪ ಎಫ್ ಎ ಕಟ್ ಹಾಗಿ ಟ್ವೆಂಟಿ ಟು ಟ್ವೆಂಟಿ ಒನ್ ತಕ್ ಬರ್ತಂತ ಹಾಗೆ
ಇಂದು ಅಂಗೆ ಡ್ಯೂಟಿನ್ ಮಾಡಕತ್ತಲ್ಲ ನೀನು
ಹಾ ಮತ್ತೆ ನೈಟ್ ನೈಟ್ ಡ್ಯೂಟಿ ಅದು ಅದು ಡ್ಯೂಟಿ ಅಂದ್ರೆನ್ ಬಾಳ ನ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗತಾನ ಸಾಯಂಕಾಲ ಮೂರಲ್ಲ ನಾಕ ಗಂಟೆ ಮತ್ತೆ ಬಂದ ರೂಮ್ಗ ಇರ್ತ್ತದೆ
ಅಬ ಅದ ಕುಡಪ್ಪಾ ಸುಮ್ ಆರಾಮ ಏನ್ ಕೆಲ್ಸ ಇಲ್ಲಾ ಹಂಗ
ಬ ಅದು ಎರಡು ವರ್ಷ ಹಿಂದಗಡೆ ಬರ್ದಾರ ಈಗ
ಹ ಹಾ ಹಾ ಏಳ ಕಾಯಲ್ವಾಣ್ಣ ಹೆಂಗಿರತ್ತ ಲಕ್ ಎಷ್ಟು ಹೊತ್ ಕೂಡ ಒಬ್ಬ ಬರದ ಅ ಒಂದ ಒಂದು ಬರಲ್ಲ
ಓದ್ಲಾರ್ದವರು ಸುಮ್ಮ್ನೆ ಕಾಟಾಚಾರ ಬ ಬ ಬರದಿರ್ತಾರ ಅವ್ಳ ಇರ್ಲಪ್ಪಾ ಒಂದ ಸುಮ್ಮ ಹಾಕಿದಂಗ ಹಾಕಮ್ಮ ಹಂಗ ಅಂತವಲ್
ಅದಕ್ಕೆ ಯಾವ್ದ ಗರ್ಮೆಂಟ್ ನೆಗ್ಲಿಜೆನ್ಸ್ ಮಾಡಬಾರದು ಬಿಟ್ಟದ ಅಂತ ಅಟೆಂಡ್ ಆಗ್ತನ ಇರು
ಹ್ಮ ಹಾಕ್ತಿರ್ಬೇಕಣ್ಣ ಏನ ಇರ್ಲಿ ಆ ಕಡೆ ಏನನ್ ಆಗಲಿ ಅಂತಬೇಕಣ ಬರ್ದ್ರು ಬರ್ಲಿಕ್ಕಂದ್ರರು ಅನುಭವ ಆಗತ್ತ ಹೆಂಗ್ ಬರಿಬೇಕು ಹೆಂಗಿಲ್ಲ ಮುಂದ ಅಂತ ಬಂದ್ರರು ಚಲೋ ಆಯ್ತು
ಹ್ಮ್ ಒಂದಸ ಒಂದು ಸತಿ ಸೋತಿ ವಿ ಅಂಥ ಅತ್ತಂದ್ರ ಆ ಸೋತಿ ಆ ಹೆಂಗ್ ಎದಕ್ ಸೋತಿವಿ ಎದಕ್ಕಿಲ್ಲಾ ಅದೇ ಅಲ್ಲಿ ನ್ ತಪ್ಪ ಮಾಡಿವ ಹೆಂಗಂತ ಗೊತ್ತಾಗತ್ತ ಅಣ ಅದು ತಿದ್ಕೊಳ್ಳಬಹುದು ನಾವು ಹ್ಮ
ಡೆಲಿವರಿ ಇರುತ್ತ
ಹೋಗ್ಬಿತ್ತೇನು ಅಲ್ಲೆ ಮತ್ತೆ ಏನು ಹಾಸ್ಪಿಟಲ್
ಹಲೋ
ಹ ಹಾಸ್ಪಿಟ್ಲ್ ಬಂತೇನ ನ ಅಂದೆ
ಹ್ಮ ಹ್ಮ ಹ್ಮ ಫುಲ್ಲು ಬಾಳ ಇರ್ತಾರೇನ್ ಪಷೆಂಟು ಅ ಜಾಸ್ತಿ ನೈಟಲ್ಲಿ.
ಇವತ್ತು ಸಂಡೇ ಸೊ ರೆಸ್ಟ್ ಇಲ್ಲ ಅಷ್ಟೇನು ಓಟಿ ಇಟಿ ನಡೆದಿರ್ಬೋದು ಮೇ ಬಿ.
ಹೌದಾ ಅಂದ್ರೆ ಇದು ಏನಂತರ ಜಾಸ್ತಿ ವರ್ಕೇನ್ ಇರಲ್ದನೋಣ.
ಏ ಇರ್ತ
ಅಂದ್ರೆ ಏನ ಫ್ಲ್ಯೂಡ್ ಆತದ ಇದ ಕಣ ಇವಿ ಹಾಕದ ಆ ಏನ್ ಮಾಡದ ಹ್ಮ್. ಮತ್ತೆ ಜಾಸ್ತಿ ಏನಿರ್ತಾವಣ.
ಜಾಸ್ತಿ ಏನ್ ಡೆಲಿವರಿ. ಡೆಲಿವರಿ ಇರುತ್ತ ಎನ್ ಹ್ಮ್.
ಹೌ ಹೌ
ಬರ ಅವ್ನೆ ರಾತ್ರಿ ಯಾವಾಗ ಹೇಳಕ್ಕಾಗಲ್ಲ ಯಾಕೆಂದ್ರೆ ಡೆಲಿವರಿ ಕೇಸ್ ಇರ್ತವಲ್ಲ. ರಾತ್ರಿ ಒಂದನಲ್ಲ ಎರಡನ್ನಲ್ಲ ಹ್ಮ್.
ಮದ್ಯಾಹ ಆ ನಿಮ್ಗೆ ಅಲೊ ಇರಲ್ಲನಾ ಅದ್ರ ಡೆಲಿವರಿ ಅಂದ್ರೆ.
ಏನಿಲ್ಲ ಎಲ್ಲಾ ನಾರ್ಮಲ್ ಫುಲ್ ಅಲೋವಿದೆ ಒಳಗ ಒಳಗ ಹೋಗದು ನಾವು.
ಹೌದಾ? ಆದಕ್ಕೆ ಬೇರೆ ಕಡೆ ಎಲ್ಲೊ ಕೇಳ್ಪಟ್ಟೆ ಬಾಯ್ಸ್ ಗೆ ಜನ್ಸಿಗೆಲ್ಲ ಒಳಗಡೆ ಡೆಲಿವರಿ ಮಾಡ್ ಅಲೋ ಇಲ್ಲ ಅಂತದಕ್ಕೆ.
ಇಲ್ಲ ನಮ್ಮ್ ಹಾಸ್ಪಿಟದಲ್ ನಮ್ಮ್ ಹಾಸ್ಪಿಟ್ಲ್ ಹಂಗಿಲ್ಲ ನೀ ಬಾಯ್ಸ್ ನೀ ಬಾಯ್ಸ್ ಗರ್ಲ್ಸ್ ಅದೇ ನೋಡಂಗಿಲ್ಲ ಒಟ್ನಲ್ಲಿ ಪರ್ಫಾಮ್ ಮಾಡ್ಬೇಕಲ್ವಾ.
ಹೌದಾ?
ಹ್ಮ್ ನ ಮೇಡಮ್ ನ ಮೇಡಮ್ ಇವಾಗ ದು ಬಿಡಲ್ಲ ದೂರ್ ನಿಂತೆ ಅಂದ್ರೆ ಬೈದಿಗೀದ್ ಕರಸ್ತಾರ್ ಹ್ಮ್.
ಮತ್ತ ಧೈರ್ಯ ತುಂಬಿ ಕಲ್ಸ್ಬೇಕಂದ್ರೆ ಮತ್ತ್ ಏನೋ ಒಂದ್ ಮಾಡ್ಲೇಬೇಕಾಗತ್ತ. ಹ್ಮ್ ಕಲ್ಸ್ಬೇಕು ಮತ್ತೊಬ್ರು ಹ್ಮ್.
ಸಿಸ್ರಿನ್ನು ನಾರ್ಮಲ್ ಡೆಲಿವರಿ ಎಲ್ಲ.
ಹಾ ಹ ನಾನು ಒಂದ್ ಎರಡ್ ಸತಿ ನಮ್ ಕಾಕೋರಿಂದ ಹೋಗಿದ್ನಪ್ಪ ಅಣ್ಣ ಅಲ್ಲಿ ಯಾವ್ದೋ ಹಾಸ್ಪಿಟ್ಲ್ಗೆ
ಹ್ಮ್
ಜಯ್ದೇವ ಹಾಸ್ಪಿಟ್ಲ್ ಅಂತ ಎರಡು ಮೂರ್ ಅಪೆಂಡಿಕ್ಸ್ ಮತ್ತೆ ಯಾವ್ಯಾವ್ದೋ ಹೖಡ್ರಾಸೆಲ್ಲು ಅದ ಯಾವ್ದ್ ಎರ್ಡು ಮೂರು ಕೇಸ್ ನೋಡಿದ್ನಪ್ಪ.
ಹ್ಮ್ ಎಲ್ಲಿ ಯಾರು ಜರಾಮ್ಸಾರು ಜಯರಾಮ್ಸರ್ ಕೂಡ ಹೋಗಾರೆ ಹ್ಮ್ ಸರ್ಜರಿ ಪಾ ಸರ್ಜರಿ.
ಏ ನಮೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ನೋಡಿದ್ದೆ ನಾನು ಒಂದ್ ಎರಡ್ ಸತಿ.
ಹ್ಮ್
ಹ್ಮ ಅಲ್ಲೇ ಒಂದ್ ಸುಮ್ ಒಂದ ನಾಕಕ್ ದಿವ್ಸ ಹೋಗಿದ್ನ ನೋಡಮ ಹೆಂಗೆ ಹೆಂಗ್ ಮಾಡ್ತ ರೆ ಅಂತ ಅದ್ ನೋಡ್ ನಾನ್ ಫಸ್ಟ್ ಟೈಮ್ ಹೊರಗಡೆ ಬಂದ್ಬಿಟ್ಟೆ ನೋಡ್ ಸ್ಪಲ್ಪ ಸುಮ್
ಹಂಗೆ ಆಗತ್ ಹಂಗ ಆತ ಫಸ್ಟ್ ಅಟೆಂಟ್ಗ ಹಂಗೆ ಆತದ.
ಹ್ಮ್ ಆಮೇಲೆ ಏನಾಗ್ಲಿಲ್ಲಾ ಮತ್ತ ಇವಾಗ ನಿಂದ್ರ ಅಂತಂದ್ರೆ ಮುಂದ ಹಂಗ ನಿಂದರ್ತ್ ನೋಡ ಎರಡ್ ಎರಡು ಮೂರ್ ಮೂರ್ ತಾಸ ಮಾಡಿದ್ರ ನೋಡ
ಇಲ್ಲ ಒಂದ್ಸಾಲ ಒಂದ್ಸಲ್ ನಡಿತದ ಒಂದ್ಸಲ ಹೋದ್ರ ಹ್ಮ್.
ಡೇಂಜರ್ ಅದ ಎಲ್ಲಾ ಕೇಸ್ಗಳು ಹೖಡ್ರೊಸ್ ಮ ಎಲ್ಲ ಅದು ಇದು ಮತ್ತೆ ಬಾಳ ಬಾಳ ಸೀಜರಿಂಗ ಬಾಸ್ ಬಾಳ ನಡಿ ನೋಡ್ರಣ
ಹಾ
ಹ್ಮ್ ಸಿಜರಿಂಗ ಬಾಳ ನೋಡನ ಇಲ್ಲಿ ಗೌರ್ಮೆಂಟ್ ಸರಿ ಸರಿ ಸರಿ ಸರಿ ಅಣ್ಣಾ